ಏನೇ ಮಾಡ್ತಿದ್ಯಾ
ಏನಿಲ್ಲ ನೀನು
ಏನಿಲ್ಲ ನೋಡಿದ್ ಎಕ್ಸಾಮ್ ಐತೆ ಇವತ್ ಎಕ್ಸಾಮ್ ಮುಗಸ್ಕೊಂಡ್ ಬಂದ್ ಹೆಂಗೋ ನೋಡಿದ್ದನ್ ಮ
ಅದ ಇವತ್ತಿತ್ತ ಹೆಂಗ್ ಬರ್
ಮಸ್ತು ಏಯ್ಟಿ ಮಾರ್ಕ್ಸಿಗೆ ಬರ್ದಿದೀನಿ ಇಪ್ಪತ್ತು ಮಾರ್ಕ್ಸ್ ಸಾಗಿರ್ಕೊಂಡ ಹೋಯ್ತು
ಹಾ ನಾನ್ ಬಂದಿದ್ದೀನಿ ನಲವತ್ಪುರ್ ಪೇ ನವತ್ತರಡು ಪೇಜ್ ಬರ್ದ್ದೀನಿ ಒಂದ ಪೇಜ್ ಬಿಟ್ಟಿದ್ದೀ
ಅಮ್ಮ ಏನ್ ಬರ್ದಿದ್ಯಾ ಏನ್ ಮಾಡಿದ್ಯಾ ಅಷ್ಟೆಲ್ಲ
ಗೋತನ್ ಕನ್ ಅ ಏರ್ ಬರ್ದೇ ಗೊತ್ತಿಲ್ಲರ್ಡ ಹೋಗಿ ಲಾಸ್ಟ್ ನೋಗ ಬರೀತಾ ಇದೀನಿ ಕೈ ನೋತ ನುನ್ ಬರೆಯ ನಾಲ್
ಅಂತ ಯಾವ್ ಸಬ್ಜೆಕ್ಟ್ ಬರ್ದೆ ಯಾವ ಸಬ್ಜೆಕ್ಟ್ ಅಂದೆ
ಹ ಕಂಟ್ರೋಲ್ ಸಿಸ್ಟಮ್
ಅಪ್ಪ ಕಂಟ್ರೋಲ್ ಸಿಸಟಮ್ ಅಲ್ಲಿ ಕಂಟ್ರೋಲ್ ಇಲ್ಲಲ್ಲೇ
ಹ ಆಮೇಲೆ ಬರಿ ಆಮೇಲೆ ಹಂಗೆ ಮರಿತರಿ ಮೊನ್ನ ಎಲೆಟ್ರೋ ಮ್ಯಾಗ್ನೆಟಿಕ್ ಬರಿ ಇಪ್ಪತ್ತೆಂಟುಜಿ ಆಗೈತಿ ಮೊನ್ನೆ ಪಿ ಸಿ ಎಸ್ ಇಪ್ಪತ್ತೆಂಟು ಪೇಜ ಆಗೈತೆ
ಹ್ಮ್
ನೋಡು ನನ್ಗೆ ಶಾಕ್ ಬರಿತೈನ್ಲ್ಲಿ ಹೋಗ್ತೈತೆ ಕೈ ಹಂಗೆ ಲಾಸ್ಟ್ ಇನ್ನೊಂದು ಪೇಜ್ ಇತ್ತ ಬರಿ ಕಾಲಸ್ ಆದ್ರೆ ಬಿಸಾಕಟ್ಟು ಬಂದಿದ್ದೀನಿ ಹ್ಮ್
ಮ್ಯಾತ್ಸ್ ಏನೋ ಓದ್ಕಿರ್ತತಿವಿ ಕೆಮಿಸ್ಟ್ರಿ ಇಷ್ಟ್ ಭಯ ಆಗ್ತೈತೆ ಅಂದ್ರ ಮೂರ್ ದಿನ ಪ್ರಿಪೇರ್ ಆಗಿದೀವಿ ಐದು ಮಾಡ್ಯೂಲ್ ಮ್ಯಾಥಸ ಹಂಗೆ ಕೆಮಿಸ್ಟ್ರಿ ಇನ್ನು ಹೆಂಗಿರುತ್ತು ಏನ್ ಕತೆನೋ ಗೊತ್ತಾಗ್ತಿಲ್ಲ ಅವ್ರ ಈ ಸಲ ಏನೇನೋ ವರ್ಷ್ಟಕ್ ತಗತ ಅವ್ರ ಕ್ವಶನ್ ಪೇಪರ್
ಡ್ ಕ್ವನ್ಸ್ ಬಂದಿದ್ದ ನಿಮ್ಗೆ ಮಾಡಾರ್ಲ್ ಪೇಪರ್ಸ್ ಬಿಟ್ಟಿಲ್ಲ
ಅಂದ್ರೆ ಹೆಂಗ ಐತೆ ಅಂತಂದ್ರೆ ಅವರು ಮಾಡಿರೋದೇ ಕೊಡ್ತವ್ರೆ ಬಟ್ ಹೆಂಗ ಕೊಡ್ತಾರಂತ ಅಂದ್ರೆ ಟ್ವಿಸ್ ಅಂತ ಏನಿಲ್ಲ ಈಗ ನಮ್ಗ್ ಗೊತ್ತಿರ ಕಾನ್ಸೆಪ್ಟ ಎಲ್ಲ ಕೊಡ್ತಿ ಈಗ ಮೂರ್ ಕ್ವಶನ್ ಅಂತಂದ್ರೆ ಆರ್ ಕ್ವಶನ್ ಕೂಡ ಮೂರ್ ಕ್ವಶನ್ ಇರುತ್ತೆ ಅದ್ರಲ್ಲಿ ಎರಡು ಗೊತ್ತಿರೋ ಅಂತದ್ ಕೊಡ್ತಾರೆ ಒಂದು ಗೊತ್ತ ತಿರ್ಲಾರದಂತದೇ ಬೇಕ ಕೊಡ್ತ್ರ ಗೊತ್ತಾ ಅಷ್ಟ್ ವರ್ಷಕ್ಕೆ ತಗತವರ್ ಅಪ್ಪ ನಂಗಂತತ್ರ ಅದ್ ನೋಡಿ ಈ ಚಿ ಅನ್ಸ್ಬಿಡ್ದು ಬಟ್ಸ್ತಿಲ್ಲ ನಾನನ್ ಬರ್ದನ್ ಬಿಡು ಯಿ ಮಾರ್ಕ್ಸ್ ಅಟೆಂಡ್ ಮಾಡಿದ್ದೀನಿ
ಹ್ಮ್ ಅದೆಲ್ಲ ಒಂದ್ ಫಾರ್ಟಿ ಮೇಲೆ ಬಂದ್ರೆ ಸಾಕು ಹ್ಮ್ ಮಾತೇನೇನು ತಲೆ ಕೆಡಿಸ್ಕೊ
ನೆಕ್ಟ್ ಅಲ್ಲ ಮಾಥ್ಸ್ ಹೇ ಇಂತ ಹಾಲತು ಇದೇಏನ್ ಮಾಡ್ಬೇಕು ಅಂತ ನಂಗೆ ಭಯ
ನನ್ಗೆ ಸಾಕಾಗಿ ಹೋಗೈತೆ ಏನ್ ಮಾಡೋದು ಇಂಜಿನಿಯರಿಂಗ್ ಮಾಡಿ ತಲೆ ಕೆಟ್ಟ ಹೋಗ್ತಾತ್ ನನ್ಗೆ
ಬರ್ತಾಡೆನು ಮರ್ತಹೋಗ್ತಾಯಯ್ತಾ ಹೆಂಗೆ ನಾಳೆ ಬರ್ತಡೆ ಇರೋದು ಮರ್ತೋಗ್ಬಿಟ್ಟಾಯ್ತಾ ಹೆಂಗೆ ಅಂದೆ
ಓ ಅದ್ ಬೇರೆ ಆಯ್ತಲ್ಲ
ಸೈಕ್ ನೀನು
ಹ್ಮ್
ಇಂಜಿನಿಯರಿಂಗ್ ಮಾಡಿ ಬರ್ತಾಡೇನು ಎಲ್ಲಾನೂ ಮರ್ತೋಗ್ಬಿಟ್ಟಿದಿ ಬಿಡು
ಮಾರ್ತೋಗಿಲ್ಲ ನೆನಪು ಆಯ್ತೆ
ಹ್ಮ್ ಅದ್ ನೆನ್ಪಿಟ್ಕೊಂಡ್ ಏನ್ ಮಾಡದ ಐತೆ ಏನ್ ಸೆಲೆಬ್ರೇಟ್ ಮಾಡದ ಅಷ್ಟ್ರಲ್ಲಿ ಐತೆ ಅನಂಗ ಆಗೈತಿ
ಸೆಲೆಬ್ರೇಟ್ ಮೊನ್ನೆ ಮಾಡವ್ರೆ
ಹಾ ಹಾ ಮೊನ್ನೆ ಔಟಿಂಗ್ಸ್ ಹೋದಾಗ ಹ್ಮ್ ಹ್ಮ್ ಹ್ಮ್
ಬರ್ಡೇಗೂ ಮುಂಚೆ ಬರ್ಡಡೆ ಸೆಲೆಬ್ರೇಟ್ ಮಾಡೋದು
ಹ ಏನ್ ಸೆಲೆಬ್ರೇಟ್ ಮಾಡಿದ್ರವ ಹ್ಮ್ ಹ್ಮ್
ಮನಂತ ನಮ್ಗೆ ಕೇಕ್ ತಿನ್ಬೇಕ ಅಂತ ಅನ್ಸುತ್ತು ನಿನ್ನದೊಂದು ನೆಪ ಬೇಕಿತ್ತು ಅದಕ್ಕೆ
ಹ್ಮ್ ಸೈಕ್ ಬಿಡು ಕಟ್ ಮಾಡಕ್ ಯಾರೊಬ್ರು ಬೇಕಿತ್ತು ಕಟ್ ಮಾಡಕೂ ಪಾಪಾ ಕಷ್ಟ ಅನ್ಸುತ್ತೆ ಬರ್ತಾಡಪ ನೆಪ ಇಟ್ಟುಕೊಂಡು ಕಕೊಂಡ್ ಕಟ್ ಮಾಡ್ಸಿ ತಿಂದವರೇ
ಹ್ಮ್
ಹ್ಮ್ ಊಟ
ಊಟ ಊಟ ಊಟ ಮಾಡ್ದ
ನಿಜವಾಗ್ಲು
ನಿಜವಾಗ್ಲೂ ತಿಂದೆ ಬೆಳಿಗ್ಗೆ ತಿಂದಿದ್ದಿಲ್ಲ ಮಧ್ಯಾಹ್ನ ತಿಂದಿದ್ದೆ ನೈಟು ಸುಸ್ತ್ ಆಗ್ತಿತು ಹೋಗಿ ತಿನ್ಕೊಂಡ್ ಬಂದೆ ಹ್ಮ ಹ್ಮ್
ಹ್ಮ್್ಮ
ಅಯ್ಯೋ ಮತ್ತೆ
ಏನಿಲ್ವ ಹೇಳ್ಬೇಕ್ ನೀನ್ ನಮ್ದ ಏನಿರುತ್ತೆ
ಮತ್ತೆ ನಿನ್ ಫ್ರೆಂಡು
ನನ್ ಫ್ರೆಂಡು ಯಾರು ಪವಿತ್ರ ಅವರು ಆರಾಮಾಗಿ ಇದಾರೆ ಅವರು ಫೋನ್ ಹಚ್ಚಿದ್ರು ಮಲ್ಕೋತಾರಂತೆ ನಾವ್ ಮೂರ್ ಗಂಟೆಗೆ ಎಬ್ಬಿಸಬೇಕಂತೆ
ಮೂರ್ ಗಂಟೆಗೆದ್ದ ನ್ ಮಾಡತ್ತ
ಮೂರ್ ಗಂಟ ಇಂದ ಓದ್ತಾರ ಅಂತ ನಾವು ಮೂರ್ ಗಂಟೆ ತನಕ ಹೋದ ಅವ್ರು ಮೂರ್ ಗಂಟೆಯಿಂದಓದ್ತಾರೆ
ದೇವ್ರೇ ಎಲ್ಲಮ್ಮ
ಎಲ್ಲಮ್ಮ ಚೌಡಮ್ಮ ಕಾಪಾಡಮ್ಮ ಏನ್ ಮಾಡಕ್ ಆಗಲ್ಲ ಕೀರ್ತಿ ಕೆಮಿಸ್ಟ್ರಿ ಹಂಗ್ ಹಾಗಿಬಿಟೈತೆ
ಯಾವಾಗ ಮುಗಿತಿತು ಅಂತ ಅನಿಸಬಿಟೈತೆ
ನಮ್ಗೆ ಇನ್ನುೂ ಎರಡ್ ಎಕ್ಸಾಮ್ ಮೂರ್ ಎಕ್ಸಾಮ್ ಐತೆ ನಾಡ್ದು ಬುಧವಾರ ಒಂದು ಎಕ್ಸಾಮು ಗುರುವಾರ ಶುಕ್ರವಾರ ಒಂದ್ ಎಕ್ಸಾಮು ಆರು ದಿನ ಆದ್ಮೇಲೆ ಬಯೋಲಜಿ ಒಂದು ಎಕ್ಸಾಮು
ಬಯಾಲಜಿ ಯದಕ್ ಬಂತು ನಿಮಗೆ
ಬಯೋಲಜಿ ಇಂಜಿನಿಯರಿಂಗ್ ಬಯೋಲಜಿ
ಹ್ಮ್
ಹ್ಮ್ ಬ್ರೇನ್ ನ ಸಿಪಿ ಯುಗೆ ನಿಮ್ಗೂ ನೆಕ್ಸ್ಟ್ ಇಯರ್ ಬರ್ಬೋದು ಅನ್ಸತ್ ನ್ ಸಿಪ ಯು ನ ಬ್ರೈನ್ ತರ್ ಹೆಂಗ್ ಯೂಸ್ ಮಾಡುತ್ತೆ ಅಂತ
ನಮ್ಗ್ ಬಯಾಲಜಿ ಇಷ್ಟಾನೇ ಬಟ್ ಇಂಜಿನಿಯರಿಂಗ್ ಬಯಾಲಜಿ ಎಲ್ಲ ಇಷ್ಟ ಆಗಲ್ಲ
ಕಿಡ್ನಿ ಲಿವರು ಹ್ಮ ಎಲ್ಲ ಆಐ್ತ ಹ್ಮ್ ಹ್ಮ್ ಸಬ ಸ ಪ್ರೋಟೀನ್ ಸ
ಹ್ಮ ಡ್ಯಾಶ್ ಡ್ಯಾಶ್ ಡ್ಯಾಶ್ ಎಲ್ಲಾ ಓದ್ಬೇಕ ಏನ್ ಮಾಡೋಕ್ಕಾಗಲ್ಲ
ಓದ್ಲೆೇ ಬೇಕ ಇನ್ನೇನ್ ಮಾಡೋಣ ಭಯಲಾಜಿ ಫಸ್ಟ್ ಟೈಮ್ ಏನ ಗೊತ್ತಾ ಫಸ್ಟ್ ಇಂಟರ್ಲ್ ಟೈಮ್ಲ್ಲಿ ಓದ ಇರ್ಲಿಲ್ಲ ಅಂದ್ರೆ ಏನ್ ಓದಿರ್ಲಿಲ್ಲ ಅದು ಯಾರೋ ಮಾತ್ ಕೇೇಳಕೊಂಡು ಅತ್ಕೊಂಡ್ ಕೂತಿದ್ದೆ ಅವತ್ತು ಆಯ್ತಾ ನೆಕ್ಸ್ಟ್ ಅದು ಮೂರ್ ಬಂದಿದ ಗೊತ್ತಾ ಇಪ್ಪತ್ತೈದಕ್ಕೆ
ವೆರಿ ಗುಡ್
ಈ ಸತಿ ಇಂಟರ್ನಲ್ಸ್ ಅಲ್ಲಿ ಟ್ವೆಂಟಿ ಫೈವ್ಗೆ ಟ್ವೆಂಟಿ ಹ್ಮ್
ನೈಸ್ ನೈಸ್
ಅದೇ ಆವರೇಜ್ ಬಂತು ಇಂಪ್ರೂವ್ಮೆಂಟ್ ಬರ್ಸಲಿಲ್ಲ
ಹ್ಮ್ ಯಪ್ಪ ಹಮಗೆ ಬಿಲ್ಡಿಂಗ್ ಸೈನ್ಸು ಭಯ ಆಗ್ತೈತೆ ಪೈತಾನ ಭಯ ಆಗ್ತೈತೇ
ಪೈತನ್ ಯಾವಾಗ ನಿಮ್ಗೆ
ಪೈತನು ನಮ್ಗೆ ಆರನೇ ತಾರೀಕು
ಆರಾನೆ ತಾರೀಕ್ ನಮ್ಗ್ ಆರನೇ ತಾರೀಕ ಇದ್ದಿದ್ದು ಎಕ್ಸಾಂ ಬೈಲಜಿ ಒಂಬತ್ತನೇ ತಾರೀಖ ಮಾಡುವರೇ
ಯಾಕೆ
ನೀಏನತಿ ಹ ಮಾಡ್ತಾರ
ಹ್ಮ್ ಹ್ಮ್
ಹ್ಮ್
ಅಲ್ಲ ಏನೋ ಕೇಳಕ್ ಬಂದಲ್ಲ ನಾನು ಏನ್ ಕ ನಿನ್ ಲ್ಯಾಬ್ ಎಕ್ಸಾಮ್ಸ್ ಯಾವಾಗಿಂದ ಇರದ
ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಅಂತೇಳ್ತವ್ರೋ ಗೊತ್ತಿಲ್ಲ
ಹ ಕಂಟಿನ್ಯೂಸ್ ಮೂರ್ ದಿನ ಇಡ್ತಾರಲ್ಲಾಬು
ಇರೋದ್ ಎರ್ಲ ಒಂದ್ ಒಂದ್ ನಾ ಬಿಟ್ಟು ಒಂದ ನ ಬರುತ್ತ ಅಷ್ಟೆ ಫಿಫ್ಟೀನ್ ಇದೆ ಸಿಕ್ಸ್ಟೀನ್ ಇರಲ್ಲ ಸವೆಂಟೀನ್ ಇರುತ್ತ ಅಷ್ಟ
ಅಂದ್ರೆ ತಾವ್ ಮುಗಿಸಸ್ಕೊಂಡ್ ಬೆಂಗಳೂರು ಯಾವಾಗ ಹೋಗೋರು
ಬೆಂಗಳೂರು ಬರ್ತೀನಿ ಏನ್ ಬರೋದು ಯಾವಾಗ
ನಮ್ದು ಹದ್ಮೂರಕ್ಕೆ ಮುಗಿಯುತ್ತೆ
ಹದ್ಮೂರ್ಕ್ ಮುಗತೆ ಅಂದ್ರೆ ನನ್ ನಿನ್ನ್ ಬರವಾಗ ಹಿಂದಿನ ದಿನ ಹೇಳ್ತೀವಿ ನೀನ್ ಬಾ
ಹ್ಮ್ ಆಯ್ತು ಮೇಡಂ ಹ್ಮ ಮೇಡಮ್ ಬರ್ತೀನಿ ಮೇಡಮ್ ಆಯ್ ಚಾನ್ಸ ಇಲಕ್ಕ ಇರ್ತವಿ ಬರೋಳೆ ನಾನನ್ ಏನ್ ಯಾರ್ ಏನ ಮಾಡ್ಕ ನಾನ್ ಬರೋಳೆ
ಪವಿತ್ರನು ಕರಕಂಬ
ಅವ್ಳ ಕರೀತಿದನ ಅವ್ಳು ಅವ್ರ ಊಗ್ ಹೋಗ್ತಾಳಂತೆ
ಏ ಅವ್ಳಲ್ಲಿ ಊರ್ಗ ಹೋಗಿ ಏನ್ ಮಾಡ್ತಾವಂದ ಬೆಂಗೂಳೂರು ಬರೋಕೆ ಹೇಳು
ಕರ್ಕೊಂಬರ್ತೀನಿ ತಗ
ಹ್ಮ್ ನಮ್ಮ ಮನೇಲಿ ಇರ್ತಿರ್ತಾನೆ ಎರಡ್ ದಿನ ಒಂದ್ ಐದ್ ದಿನ ಏ ನಿ ಪಾಪ ಅಲ್ಲ ಏ ಏ ನಿಮ ಪತ್ರ ಮಮ್ಮನೇ ಚೇಂಜ್ ಮಾಡಿದ್ರ
ಇಲ್ಲ ಅಲ್ಲೋರಕ
ಮತ್ತೆ ಅವ್ರು ಗೀತಾಂಟಿ ಮೊನ್ನ ಬಡದಿನ ಮಿಸ್ ಯು ಅಂತ ಇದ್ರೂ
ಗೀತಾಂಟಿ ಬರ್ತಾಡೋದಿನ ಗೀತಾ ಆಂಟಿ ಬರ್ತಾ
ಸಂಗೀತ ನಿಮ್ಮ್ ಮಾಮಾ ಬರ್ಡೇ ದಿನ ಅವ್ರ ಹ್ಯಾಪಿ ಬರ್ಡೇ ಮಿಸ್ ಸಿು
ಹ್ಯಾಪಿ ಬರ್ಡೇ ಮ ಎದರಾಗ ಹಾಕಿದ್ರು ಗೀತಾ ಅಂಟಿ ಹಾಕಿದ್ರಾ ಏನೋಣ್ಣ ಹಂಗೇನ್ ಇಲ್ವಲ್ಲ
ಅಯ್ ಹಾಕಿದ್ರ ಕಾನೇ ವೆಡ್ಡಿಂಗ್ ಅನಿವರ್ಸರಿ ದಿನಾನೂ ಹಂಗೆ ಹಾಕಿದ್ರು
ಹ
ಬಗೇನುದ ದಿನ ಹಾಕತಿಲ್ಲ
ಆಂಟಿ ಊರಲ್ಲ ಅವ್ರೆ ಆಂಟಿನೇ ಊರಲ್ಲ ಅವ್ರೆ
ಮತ್ತೆ ಮೊನ್ನೆ ಬರ್ಡೆ ಮಾಡಿದ್ದ
ಆಹಾ ಅದು ಅದು ಮೊನ್ನೆದಲ್ಲ ಅದು ಹಳೇದು ಅದು ಲಾಸ್ಟ್ ಇಯರ್ ಅನ್ಸುತ್ತೆ ಅದ ಅವಾಗಿಂದ ಹಾಕೋರೆ
ದೇವ್ರೇ
ಅದ್ ಲಾಸ್ಟ್ ಇಯರ್ದು ಈ ಸಲ ಮಾಡಿದ ಮಾಡ್ದಾಗಿ ಇರ್ಲಿಲ್ಲ ಆಂಟಿ ಹ್ಮ್
ಮಸ್ ಚಲ್ಲ ಇಂಚಾರ ಆತ ಒಳಗ ಮಾ ಕಸ ಟ
ಹ್ಮ್ ಹ್ಮ್ ಹ್ಮ್
ಹ್ಮ್ ಹ್ಮ್
ಜೋರಐತೆ
ಹಸಿನೋ ಹಂಗೆ ಮಾಡ್ತವಿ ತಳೆ
ಹಡುಗುಣ
ಹ ಅವಳಗ ಓ ತ್ರೀ ಇಯರ್ಸ್ ಇಂದ
ಅಮ್ಮ ಸಹಾನ ಇವರ್ ಸೋ ಗ್ರೈಟ್
ಅತ್ಯೆ ಮಗ
ಆಮ ಪ್ರೌಡ್ ಆಫ್ ಮಾಸೆಲ್ಫ ಕವ
ಮತ್ತೆಮ್ಮ ಮ ಸಿಂಚನ ಒಬಳ ಒಳ್ಳ ಅವಳ ಕಮಿಟೆಡ್ ಆಯ್ತಾ ಅವಳು ಯಾರ ಫ್ರೆಂಡ್ ಫ್ರೆಂಡ್ ಅನ್ಕೊಂಡಿದ್ದಾಳ ಮೊ ಹ ಹುರ್ಷತ್ ಹತ್ರ ಹೇಳಾಳ ಆ್ತಾ ಕಮೆಂ ನಮ್ ಗೊತ್ತಿಲ್ಲ ನಾನ್ ಫ್ರೆಂಡ್ ಅಂತಾನೇ ಅನ್ಕೊಂಡಿದ್ದ ನಿನ್ ಮೊ ಹಂಚಾರ ಇತಳೆ ಊರ್ಗೋದಾಗ ಅವ್ಳ ಕಮ್ಮಿಟ್ ಇಡ್ಕನ ಅಂತ ನಾನ್ ಶಾಕ್ ಬಾಯ್ಬ ಬಿಟ್ಕೊಂಡ್ ಹಾ ನನ್ ಗೊತ್ತ ತಿಲ್ದಿರೋ ತಿ ಇನ್ನೇನ್ನ್ ಐತೆ ಅಂತ
ಕಾಲೇಜ್ ಅಲ್ಲಿ ಇದೆ ಇಲ್ದಂಗ ಆಗಿರತ್ತಲ್ಲಾ
ಆ
ಕಾಲೇಜ ಅಲ್ಲಿ ಇದ್ರು ಇಲ್ದಂಗ ಆಗಿತ್ತೆ
ಅಂದ್ರೆ ಅವಳು ಅವ್ರ ಫ್ರೆಂಡ್ಸ್ ಅಂದ್ರೆ ಅವ್ರು ಸ್ಕೂಲ್ ಫ್ರೆಂಡ್ಸ್ ಆಯ್ತಾ ಹಕ ಡೈಲಿ ಕಾಲಲ್ಲಿ ಮಾತಾಡ್ತಾಳೆ ಬಟ್ ನಾವ್ ಅನ್ಕೊಬೇಕು ಫ್ರೆಂಡ್ ಅಂತ ಆತರ ನಾನ ಹಾ ಕೂ ಆಮೇಲೆ ಬಿಟ್ಟ ಹೋಗ್ಲಿ ಬಿಡು ಅವ್ರಲ್ಲ ಅವರು ಇಷ್ಟ ನಾವ ಯಾರ್ಳ ಚಲ್ಲ
ಹಾ ಹಿ ಬೇಡ
ಹ
ನಮ್ದೇ ನಮ್ದ ತೂತು ಯಾರ ತೂತ್ ಮುಚ್ಚಕ್ ಹೋಗೋಣ ಹೇಳು ಹ್ಮ್ ಅದಕ್ಕೆ ಕೇರೆ ಮಳಕ
ಅಯ ದೇವಡೇ
ಹ್ಮ್
ಹ್ಮ್
ಹ್ಮ್
ಹ್ಮ್ ಹ್ಮ್ ಹ್ಮ್ ಮತ್ತೆ ಹೇಳ್ಬೇಕೆ
ಏರ ಉಟ ಮಾಡ್ರ
ಅನ ಸಾರು ನೀನು
ನಾನು ಅವಾಗ ನಾ ಕಾಲೇಜ ಇಂದ ಬಂದಿದ್ದೆ ಏಳು ಏಳುವರೆ ಆಗಿತ್ತು ಒಂದ ಅವಾಗೆ ತಿಂದೆ ನಾನು
ಅಮ್ಮ ಏನ್ ಮಾಡ್ತಾರ
ನಮ್ಮಮ್ಮಿ ಈಗ ಊಟ ಮಾಡ್ತಾವ್ರ ಈಗ ಸಾಂಬಾರು
ಊಟ ಮಾತ ಅವ್ರ ನಿಂ ಎಂತ ಬೇಕು ಸಾನ
ನಂಗೆ ಎಂತ ಬೇಡಕಿ ಇತಿ ನೀನ್ ಬಾ ತುಂಬಾ ದಿನ ಆಯ್ತು ಮೀಟ್ ಮಾಡಿ ಬಾ ಸಾಗು
ಇಲ್ಲ ಏನ್ ಬೇಕು
ಏನ್ ಬೇಡ
ಇನು ವೇದಾ
ನೀನ್ ಬೇಕು ಸಾಾಗ ಬಾ ಒಂದ್ ವರ್ಷ ಆಯ್ತು ನೋಡಿ ಬಾ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ತಮ್ಗೆ ಏನ್ ಬೇಕಂತ ಹೇಳಿ ನಾವೇ ತಗೊಂಬರ್ತಿ
ನೀವ್ ಏನ್ ಬೇಕಂತ ಹೇಳ್ರಿ ನಾವವು ತಗೋತೀವಿ ಆಯ್ತು ಸರ್ಪ್ರೈಸ್ ಆಗಿ ನೀನನಾರ ತಗೊಮ್ಮ ನಾ ಯಾರ ತಗೋರ್ತಿ ಇಬರಿಗೂ ಗೊತಗಬೇಡ
ಸೈಕಲಾ ಹ್ಮೆ
ಹಾ ಸ
ದಂಡನಾ ದಂಡನ್
ಹ್ಮ
ಹ್ಮ್
ಪಂ ಪಂ ಪಾರೆ ಪಾರೆ ಪಾರೆ ನಂಗಂತೂ ಸರಿ ಇರು ಮಾಡ್ತೀನಿ ಮತ್ತೆ
ಹ್ಮ್ ಸರಿದ ಹ್ಮ